ಕೇಳಸ್ತಿದೀಯ
ಹಲೋ ನಮಸ್ಕಾರಗಳು
ನ ನಮಸ್ಕಾರ
ಹ್ಮ್ ಇವತ್ತಿನ ವಿಷಯ ಮಗ್ಗೆ ಹೇಳಿ
ಮತ್ತಿನ ವಿಷಯ ಕೆ ಅಬೌಟ್ ಎಜುಕೇಷನ್ ಅ್ಯಂಡ್ ಲಿಟ್ರೆಸಿ ಸೊ ಶಿಕ್ಷಣ ಶಿಕ್ಷಣ ಅಂದ್ರೆ ಕೌಶಲ್ಯ ಮ ಜ್ಞಾನ ಮೌಲ್ಯಗಳು ಮತ್ತು ಅಭ್ಯಾಸಗಳನ್ನು ಕಲಿಯುವ ಹಾಗೂ ಕಲಿಸುವ ಪ್ರಕ್ರಿಯೆ ಆಂಡ್ ಆಲ್ಸೋ ಸೊ ಲಿಟ್ರೆಸಿ ಅಂದರೆ ಓದಲು ಬರೆಯಲು ಮತ್ತು ಮಾಡಿಕೊಳ್ಳುವ ಇರುವ ಸಾಮರ್ಥ್ಯ ಅಂಡ್ ಶಿಕ್ಷಣ ಮತ್ತು ಸಾಕ್ಷರತೆಯ ಮಹತ್ವ ಏನಪ್ಪಾ ಅಂದ್ರೆ ವಿಯ ಜ್ಞಾನ ಮತ್ತು ಮತ್ತು ಕುಶ
ನಿಧಾನ ಕೇಳಿ ಪರವಾಗಿಲ್ಲ
ನಿಧಾನ ಕೇಳ್ತೀನಿ ಉದ್ಯೋಗಾವಕಾಶ ಗಳನ್ನು ಸುಧಾರಿಸುತ್ತದೆ ಮತ್ತು ಸಮಾಜದ ಅಭಿವೃದ್ಧಿಗೆ ಸಾಕ ಕರಿಸಲಾಗುತ್ತದೆ ಡಾನ್ಸ್ ಶಿಕ್ಷಣ ಮತ್ತು ಸಾಕ್ಷರತ ಮಹತ್ವಗಳನ್ನು ತುಂಬಾ ಅದ್ರ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಇದೆ ಸೊ ಅದ್ರಲ್ಲಿ ಸಂಬಂಧ ಪಡುವುದ ಏನಂದ್ರೆ ಸಾಕ್ಷರತೆ ಶಿಕ್ಷಣದ ಮೂಲಭೂತ ಅಂಶವಾಗಿ ಇದೆ ಮತ್ತೆ ಸಾಕ ಅಕ್ಷರತೆಗಳನ್ನು ಹೆಚ್ಚಿಸುತ್ತದೆ ಸಾತ್ ಅಕ್ಷರತೆಯನ್ನು ಹೆಚ್ಚಿಸುತ್ತದೆ ಡಾಸೋ ಸಾಕ್ಷರತೆಯ ವ್ಯಕ್ತಿತ್ವ ಓದ ಮತ್ತು ಬರೆಯನು ಸಾಧ್ಯವಾಗುತ್ತದೆ ಸೊ ಈಗ ನಮ್ಮ ಸಿಸ್ಟರ್ ಒಬ್ರು ಲೈಕ್ ಡೀಟೇಲ್ ಆಗಿ ಇನ್ನು ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರ ಅದನ್ನ ಒಂದ್ ಸ್ವಲ್ಪ ಕೇಳಿ
ಯ ನೀವ ಹೇಳ್ಬೇಕು
ಹ್ಮ ಹ್ಮ್್ಮ ಸ ಓಕೆ ವೀಟ್ ಹ್ಮ್ ಸಾಕ್ಷರತೆ ಶಿ ಶಿಕ್ಷಣದ ಮೂಲಭೂತ ಅಂಶವಾಗಿರುತ್ತದೆ ಮತ್ತು ಸಾಕ್ಷರತೆ ವ್ಯಕ್ತಿತ್ವ ಓದಲು ಮತ್ತು ಮತ್ತು ಬರೆಯಲು ಸಾಧ್ಯವಾಗುತ್ತದೆ ಆದರೆ ಶಿಕ್ಷಣವು ಅದಕ್ಕಿಂತ ಹೆಚ್ಚಿನ ಜ್ಞಾನ ಮತ್ತು ಕೌಶಲಗಳನ್ನು ನೀಡುತ್ತದೆ ಸೊ ಇದುಷಿ ಶಿಕ್ಷಣ ಮತ್ತೆ ಹ್ಮ
ಹ್ಮ ಹಾಲ್ಲ ಲ್ಲಿ
ಸೊ ಇದು ಎಜುಕೇಶನ್ ಅಂಡ್ ಲಿಟ್ರೇಸಿ ಬಗ್ಗೆ ಇರೋದು ಮಾಹಿತಿ ಅಂಡ್ ಸೊ ನೆಕ್ಸ್ಟ್ ಟಾಪಿಕ್ ಈ ಬಂದ್ರೆ ಓ ಅಬೌಟ್ ವೆಯ್ಟಟ್ ಒನ್ ಮಿನಿಟ್
ಅದೇ ಹೇಳ್ಬೇಡ ಇದೇ ಹೇಳ್ಬೇಕು ಶಿಕ್ಷಣ ಅದೇ ಅದೇ ಟೆನ್ ಮಿನಿಟ್ಸು
ಹಾ ಹೇಳಿ ನೀವ
ಹ್ಮ ಅದೇ ಹೇಳ್ಬೇಕು ಶಿಕ್ಷಣ ಮತ್ತು ಸಾಕ್ಷ ಸಾಕ್ಷರತೆ ಅಂದ್ರೆ ನಮ್ಗೆ ಅದು ಜ್ಞಾನ ಕೌಶಲ್ಯ ಮೌಲ್ಯ ಮತ್ತು ನಡುವಳಿಕೆಯನ್ನು ಕಲಿಯುವ ಪ್ರಕ್ರಿಯೆ ಇದು ಮನುಷ್ಯನನ್ನು ಮನುಷ್ಯ ನ ಮಾಡುತ್ತದೆ ಸಾಕ್ಷರತೆ ಎಂದರೇನು ಎಂದರೆ ಓದಲು ಬರೆಯಲು ಲೆಕ್ಕ ಮಾಡಲು ಬರುವುದೇ ಸಾಕ್ಷರತೆ ಆದರೆ ಇಂದು ಸಾಕ್ಷರತೆ ಎಂದರೆ ಡಿಜಿಟಲ್ ಮತ್ತು ಜೀವನ ಕೌಶಲ್ಯಗಳನ್ನು ಒಳಗೊಂಡಿದೆ ದೇಶದ ಪ್ರಗ ಪ್ರಗತಿಯ ಆಧಾರದ ಮೇಲೆ ಶಿಕ್ಷಣವೇ ದೇಶದ ಆರ್ಥಿಕ ಸಾಮಾಜಿಕ ವೈಜ್ಞಾನಿಕ ಪ್ರಗ ಪ್ರಗತಿಗೆ ಮೂಲ ಶಿಕ್ಷಿತ ಸಮಾಜವೇ ಅಭಿವೃದ್ಧಿ ಹೊಂದುತ್ತದೆ ವ್ಯಕ್ತಿಯ ವ್ಯಕ್ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಎ ಆದರೆ ಶಿಕ್ಷಣ ಮನುಷ್ಯನ ಚಿಂತನೆ ವರ್ತನೆ ಮೌಲ್ಯಗಳನ್ನು ರೂಪಿಸುತ್ತದೆ ಒಳ್ಳೆಯ ನಾಗರಿಕನನ್ನಾಗಿ ಮಾಡುತ್ತದೆ ಬಡತನದ ನಿರ್ಮೂಲನೆ ಶಿಕ್ಷಿತ ವ್ಯಕ್ತಿಗೆ ಉದ್ಯೋಗ ಸಿಗುತ್ತದೆ ಇದರಿಂದ ಕುಟುಂಬ ಮತ್ತು ಸಮಾಮಾಜ ಬಡತನದಿಂದ ಹೊರಬರುತ್ತದೆ ಮಹಿಳಾ ಸಬಲೀ ಕರಣ ಎಂದರೆ ಮಹಿಳಾ ಶಿಕ್ಷಣದಿಂದ ಕುಟುಂಬದ ಆರೋಗ್ಯ ಮಕ್ಕಳ ಶಿಕ್ಷಣ ಆರ್ಥಿಕ ಸ್ವಲಂಬನೆ ಎಲ್ಲವೂ ಸುಧಾರಿಸುತ್ತದೆ ಸಾಮಾಜಿಕ ಅನಿಷ್ಟಗಳ ನಿವಾರಣೆ ಶಿಕ್ಷಣದಿಂದ ಮೂಢನಂಬಿಕೆ ಜಾತಿ ತಾರತಮ್ಯ ಬಾಲ್ಯ ವಿಹಾದಂತಹ ಅನಿಷ್ಟಗಳು ಕಡಿಮೆಯಾಗುತ್ತದೆ ಆರೋಗ್ಯ ಜಾಗೃತಿ ಶಿಕ್ಷಿತ ವ್ಯಕ್ತಿ ಸ್ವಚ್ ಸ್ವಚ್ಛತೆ ಪೌಷಾಷ್ಟಿಕ ಆರೋಗ್ಯದ ಬಗ್ಗೆ ಅರಿವು ಹೊಂದಿರುತ್ತಾನೆ ಪ್ರಜಾಪ್ರಭುತ್ವದ ಬಲ ಮತದಾನದ ಹತ್ತು ೂ ಕರ್ತವ್ಯಗಳನ್ನು ಅರಿಯಲು ಶಿಕ್ಷಣ ಅತ್ಯಗತ್ಯ ಸಾಕ್ಷರ ಸಮಾಜವೇ ಬಲವಾದ ಪ್ರಜಾಪ್ರಭುತ್ವ ಕಟ್ಟುತ್ತದೆ ತಂತ್ರಜ್ಞಾನದ ಯುಗದಲ್ಲಿ ಅವಶ್ಯಕತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಇಂಟರ್ನೆಟ್ ಜ್ಞಾನ ಇಲ್ಲದಿದ್ದರೆ ಹಿಂದುಳಿಯಬೇಕೇಕಾಗುತ್ತದೆ ಉದ್ಯೋಗಕ ಉದ್ಯೋಗಾವಕಾಶಗಳ ಹೆಚ್ಚಳ ಶಿಕ್ಷ ಶಿಕ್ಷಣದಿಂದ ಕೃಷಿ ಉದ್ಯಮ ಸೇವಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತದೆ ನೈತಿಕ ಮೌಲ್ಯಗಳ ಬೆಳವಣಿಗೆ ಶಿಕ್ಷಣ ಸತ್ಯ ನ್ಯಾಯ ಪ್ರಾಮಾಣಿಕತೆ ಸಹಾನುಭೂತಿಯಂತಹ ಮೌಲ್ಯ ಗಳನ್ನು ಬೆಳೆಸುತ್ತದೆ ಸರ್ಕಾರದ ಯೋಜನೆಗಳೆಂದರೆ ಸರ್ವ ಶಿಕ್ಷಣ ಅಭಿಯಾನ ಮಧ್ಯಾಹ್ನದ ಬಿಸಿಯೂಟ ಉಚಿತ ಶಿಕ್ಷಣ ಯೋಜನೆಗಳು ಸಾಕ್ಷರತೆಯನ್ನು ಹೆಚ್ಚಿಸುತ್ತಿವೆ ಗ್ರಾಮೀಣ ಶಿಕ್ಷಣದ ಮಹತ್ವ ಅಲಿ ಗಳಲ್ಲಿ ಶಿಕ್ಷಣ ವಿಸ್ತರಿಸಿದರೆ ಗ್ರಾಮೀಣ ಭಾರತವೇ ಬದಲಾಗುತ್ತದೆ ಇಂತ ಏನಾದ್ರು ಹೇಳ್ತೀರಾ ನೀವು ಇದ್ರ ಬಗ್ಗೆ
ಹ್ಮ ಹಾ ಹೇಳ್ತೀವಿ ಒಂದ ನಿಮಿಷ ಸೊ ಎಜುಕೇಶನ್ ಶಿ ಶಿಕ್ಷಣ ನೀವು ಹೇಳಿದ್ದು ಸೊ ಅದ್ರ ಬಗ್ಗೆ ಸರಳತೆ ಮತ್ತು ಸಾಕ್ಷರತೆ ಮತ್ತೆ ಅದು ಯ ಯಾವ ರೀತಿ ಇಂಪಾರ್ಟೆಂಟ್ು ಸೊ ಅದನ್ನೆಲ್ಲ ನೀವು ಹೇಳಿದ ಸೊ ನಾನು ಅದ ಬಗ್ ಹೇಳ್ಬೇಕಂದ್ರೆ ಲೈಕ್ ಇದೊಂಂತರ ಓದಲು ಮತ್ತು ಬೆಯಲು ಬಲ್ಲ ಸಾಮರ್ಥ್ಯ ಅನ್ನೋದು ಲಿಟ್ರೇಸಿ ಅಂತ ಕರಿತೀವಿ ಸೊ ಎಜುಕೇಶನ್ ಅಂದ್ರೆ ಲೈಕ್ ಜ್ಞಾನ ಮತ್ತು ಕೌಶಲಗಳನ್ನು ಪಡೆಯುವ ಸಂಪೂರ್ಣ ಪ್ರಕ್ರಿಯೆನೇ ಶಿಕ್ಷಣ ಅಂತ ಕರಿತೀವಿ ಸೊ ಇದು ಶಿಕ್ಷಣಕ್ಕೂ ಮತ್ತೆ ಲಿಟ್ರೇಸಿಗೂ ಇರೋ ವ್ಯತ್ಯಾಸ ಸೊ ಮತ್ತೆ ಶಿಕ್ಷಣ ಇದ್ದಾರೆ ಲೈಕ್ ಈ ಶಿಕ್ಷಣ ಅನ್ನೋದು ತುಂಬ ಈಗಿನ ಜನತೆಗೆ ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಿಮ್ಮ ಹಳ್ಳಿ ಸೈಡ್ ಇ ಬಂದ್ರು ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕೆಲವರು ಮೂಢ ನಂಬಿಕೆಲ್ಲೇ ಆ ಇನ್ವಾಲ್ವ್ ಆಗಿರ್ತಾರೆ ಸೊ ಅದ್ರಂದ ಈ ಶಿಕ್ಷಣ ಅಂತ ಂದ್ರ ಮೋಡೆ ಹ್ಮ
ಹೌದೌದು ಹೇಳಿಕ್ಕೆ ನಿಜ
ಮೂಢನಂಬಿಕೆಯಿಂದ ಹೊರ ಬರ್ತಾರೆ ಸೊ ಂದ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ಪ. ಮತ್ತೆ ವ್ಯಕ್ತಿಯ ಜ್ಞಾನಕೋಶ. ಮೌಲ್ಯಗಳನ್ನು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುತ್ತದೆ. ಸೊ ಅದ್ರಿಂದ ಡೆವಲಪ್ ಆಗುತ್ತೆ ಸೊ ಅದ್ರಂದ ಜನನು ಒ ಸ್ವಲ್ಪ ಕಲಿಿಕ ಮತ್ತೆ ಇಂದಿನ ಜನರೇಷನ್ ಇಂದ ಈ ಮಾಡ್ರನ್ ಜನರೇಷನ್ ಆಗಿ ಪ್ರಕ್ರಿಯೆ ಒಂದು ಹೊಂದುತ್ತೆ ಸೊ ಎಜುಕೇಶನ್ ಅ
ಹ್ಮ್
ಇಷ್ಟೋ ಮತ್ತೆ ಇದ್ರ ಬಗ್ಗೆ ಇನ್ನು ಹೇಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಶಾಲೆ ಕಾಲೇಜು ಮೆ ತರಬೇತಿ ಮೂಲ ವಿವಿಧ ವಿಷ ವಿಷಯಗಳನ್ನು ನಯನ ಪಡೆದಿದ್ದಾರೆ ಅವನು ಶಿಕ್ಷಿತ ಅಂತ ಅಂತನೂ ಕರಿಬಹುದು ಇಲ್ಲ ಅವನ್ ಮನೇಲಿ ಕುೂತ್ಕೊಂಡು ಇಲ್ಲ ದೇಶ ವಿದೇಶಗಳಿಂದನು ಸಾರಿ ದೇಶ ತಿರುಗಿನೋ ಇಲ್ಲ ಪ್ರಪಂಚ ತಿರುಗಿನೋ ತಿಳ್ಕೊಂಡ್ರರು ಸಹಿತ ಶಿಕ್ಷಣವನ್ನು ತಿಳ್ಕೊಬಹುದು ಸೊ ಒಂದ್ ಮೂರ್ ಮೂರ್ ರೀತಲ್ಲಿ ವಿಧ ವಿಧವಾಗಿ ಶಕ್ಷಣಗಳನ್ನು ನಾವು ಪಡಿಬೋದು ಇನ್ನ ಲಿಟ್ರೇಸಿ ಬಂದ್ರೆ ಸರ ಸಾಾಕ್ಷರತೆ ಸಾಕ್ಷತ್ ರುತ್ತ ಅಂದ್ರೆ ಲೈಕ್ಓದಲು ಬ ಇರೆಯಾಲಲ್ಲ ಬದಲಾವನಿಗೆ ಸಾಮರ್ಥ್ಯವನ್ನು ಸಾಕ್ಷರತೆಯಂತೆ ಕರಿತೀವಿ
ಹಾ ಹೌದು
ದೀಸ್ ಆರ್ ದ ಟ ಡಿಫ್ರೆನ್ಸ್ ಆಫ್ ಎಜುಕೇಶನ್ ಅಂಡ್ ಲಿಟ್ರೇಸಿ ಸೊ ಇನ್ನು ಹೇಳ್ಬೇಕು ಅಂದ್ರೆ ಮೂೋಬಟ್ ಎಜುಕೇಶನ್ ಬಗ್ಗೆ ಹೇಳ ಒಂದ್ ದಿನಾನೇ ಸಾಲಾಗಲ್ಲ ಸೊ ಅದ್ರ ಬಗ್ಗೆ ನಾವವು ಇನ್ನು ತುಂಬಾ ಹೇಳ್ಬೋದು ಎಜುಕೇಶನ್ ಬಗ್ಗೆ ಶಿಕ್ಷಣದ ಬಗ್ಗೆ ಫಾ ಸಿ ಶಿಕ್ಷಣ ಲೈಕ್ ಒಬ್ಬ ದಡ್ಡ ಇರ್ತಾನೆ ಒಂದ ಅಂಗಡಿ ಹೋಗಿರ್ತಾನೆ ಅವ್ನಿಗೆ ಏನೋ ತಗೋಬೇಕು ಅಂತ ತಗೊಂಡಿರ್ತಾನೆ ಸೊ ಕೈಯಲ್ಲಿ ದುಡ್ಡು ಇರುತ್ತೆ ಕೊಡ್ತಾನೆ ಸೊ ಅವ್ನಿಗೆ ಏನು ಗೊತ್ತಿಲ್ಲ ಅಲೆಕ್ ದ ಬಗ್ಗೆ ಅಂದ್ರೆ ಷ್ಟ ಕೊಟ್ಟ ಬತಾನೆ ಆದದೆ ನ ಒಪ ಏನಾದ್ರು ಕಲ್ತಿದ್ರೆ. ಅವ್ನಿಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಇಷ್ಟು ಇಷ್ಟ. ಷ್ಟ ಇದೆ ಅಂತ ಹೇಳಿ ಅವ್ನು ಹೇಳಿ ಆ ಲೆಕ್ಕದಿಂದ ಕೊಟ್ಟು ಬರ್ಬೋದು ಆ ಶಿಕ್ಷಣ ಏನಾದ್ರು ಕಲ್ತಿದ್ರೆ.
ಹೌದು ನಿಜ ಹಾ.
ಸೊ ಮರರ್. ಏನಪ್ಪಾ ಅಂದ್ರೆ ಎಂತಾರನು ಸಹಿತ ಶಿಕ್ಷಣದಿಂದ ಇಷ್ಟೋ ಡೆವ್ಲಪ್ ಆಗ್ಬೋದು ಅಂಡ್ ಆಲ್ಸೋ ಲೈಕ್ ಮೋರ್ ಅವರ್.
ಮತ್ತು ಸರ್ಕಾರದ ಯೋಜನೆಗಳು ಸರ್ವ ಶಿಕ್ಷಾ ಅಭಿಯಾನ.
ಹಾ.
ಮಧ್ಯಾಹ್ನದ ಬಿಸಿಯೂಟ ಉಚಿತ ಶಿಕ್ಷಣ ಯೋಜನೆಗಳು ಸಾಕ್ಷರತೆ. ಹೆಚ್ಚಿಸಿವೆ. ಗ್ರಾಮೀಣ ಶಿಕ್ಷಣದ ಮಹತ್ವ. ಅಥವಾ ಹಳ್ಳಿಗಳಲ್ಲಿ ಶಿಕ್ಷಣ ವಿಸ್ತರಿಸಿದರೆ ಗ್ರಾಮೀಣ ಭಾರತವೇ ಬದಲಾಗುತ್ತದೆ. ಮಕ್ಕಳಾ.
ಸೊ ಒಂದ್ ಹಳ್ಳಿನೇ ಚೇಂಜ್ ಆಗೆ. ಒಬ್ರು ಓದೋದ ನಾದ್ರು ಕಲ್ತಿದ್ರೆ ಒ. ದಳ್ಳಿನೇ ಅಹ್ ಹುಡುಗನಿಂದ. ಚೇಂಜ್ ಆಗುತ್ತೆ. ಸೊ ಆ ಶಿಕ್ಷಣದಿಂದನೇ ಚೇಂಜ್ ಆಗುತ್ತ ಈಗ. ಈಗ ಹುಡ್ಗನೇ ಕಲ್ತೀಿನ ಆದ್ರೆ ಒಳ್ಳಿನೇ ಚೇಂಜ್ ಆಗಲ್ಲ. ಸೊ ಒಬ್ರು ಓದೋರ ಇದ್ರೆ ಆ ಶಿಕ್ಷಣ. ಒಂದು ಹಳ್ಳಿನ. ಚೇಂಜ್ ಆಗುತ್ತೆ.
ಹ್ಮ್ ಮತ್ತೆ ಮಕ್ಕಳ ಹಕ್ಕು ಹತ್ನಾಲ್ಕು ವರ್ಷದವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೂ ಹಕ್ಕ ಇಿದೆ. ಅಲ್ವಾ ಮತ್ತೆ ಶಿಕ್ಷಕರ ಪಾತ್ರ. ಹ್ಮ್ಮ್. ಶಿಕ್ಷಕರೇ ಸಮಾಜದ ಶಿಲ್ಪಿ. ಒಪ್ಪಿಗಳು. ಉತ್ತಮ ಶಿಕ್ಷಕರಿಂದ. ಉತ್ತಮ ವಿದ್ಯಾರ್ಥಿಗಳು ರೂಪುಗೊಳ್ಳುತ್ತಾರೆ ಪೋಷಕರ ಜವಾಬ್ದಾರಿ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು. ಕಲಿಕೆಗೆ ಪ್ರೋತ್ಸಾಹಿಸುವುದು. ಪೋಷಕರ ಕರ್ತವ್ಯ ಜೀವಮನಕಲಿಕೆ ಶಿಕ್ಷಣ ಶಾಲೆ ಶಾಲೆಯೊಂದಿಗೆ ಮುಗಿಯುವುದು. ಇಲ್ಲ. ಜೀವನಾಪೂರ್ತಿ ಕಲೆಯು ಹಾ ಮತ್ತೆ. ನಮ್ಮ ಭಾವ ಬಳಸಿಕೊಳ್ಳಬೇಕು ಜಾಗತಿಕ ಸ್ಪರ್ಧೆ ಜಾಗತೀಕರಣ ಯುಗದಲ್ಲಿ ಗುಣಮಟ್ಟದ ಶಿಕ್ಷಣವೇ ದೇಶವನ್ನು ಜಗತ್ತಿನ ಮುಂದೆ ನಿಲ್ಲಿಸುತ್ತದೆ ಅಲ್ವಾ
ಹೂ ಕರೆಕ್ಟ್ ಸೊ ಇದ್ರ ಮತ್ವಗಳು ಏನಂದ್ರೆ ಉದ್ದ ಉದ್ಯೋಗ ಅವಕಾಶಗಳು ಹೆಚ್ಚಿಸುತ್ತದೆ ಈಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಈಗ ಓದಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಉದ್ಯೋಗನಾದ್ರೂ ಸಿಗ್ತವೆ ಮತ್ತೆ ಬಡತನ ಕಡಿಮೆ ಆಗುತ್ತೆ ಬಡವಿಗೆ ಒಂದು ಓ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಆ ಬಡತನದಿಂದ ಮತ್ತೆ ಎಚ್ಚರಿಕೆ ಆಗ್ಬಹುದು ಆ ಓದಿನಿಂದ ಮತ್ತೆ ಆಲ್ಸೋ ಸಾಮಾಜಿಕ ಮತ್ತು ಅಭಿವೃದ್ಧಿ ಆರ್ಥಿಕ ವ್ಯವಸ್ಥೆಗಳು ಇವನ್ನೆಲ್ಲಾ ಒಂದು ಸುಧಾರಣೆಗೆ ತರಬಹದು ಮ ಸೊ ವೈಜ್ಞಾನಿಕ ಮನೋಭಾವನೆಗಳನ್ನು ಬಳಸಬಹುದು ಈಗ ಹಳೆಯ ಕಾಲದ ಅಜ್ಜಿ ಕಾಲದಿಂದ ಈ ಮೋಡ್ರನ್ ಕಾಲಕ್ಕೂ ಆ ಇ ಎಜುಕೇಶನ್ ಇಂದ ನಾವು ಡೆವಲಪ್ ಆಗ್ಬಹುದು ಸೊ ಇದರಿಂದ ತುಂಬಾ ಅಡ್ವಾಂಟೇಜಸ್ ಅತಿ
ಹೌದು ಮತ್ತೆ ಶಿಕ್ಷಣವೇ ಬೆಳಕು ಅಜ್ಞಾನವೇ ಕತ್ತ ಕತ್ತಲೆ ಎಮ್ಮಂದ ಪ್ರತಿಯೊಬ್ಬರೂ ಶಿಕ್ಷಕ್ ಶಿಕ್ಷಣ ಪಡೆದು ಸಾಕ್ಷಕರಾಗಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು
ನಾ ಸಾಕ್ಷರತೆ ವಿಧೆಗಳು ಯಾವ್ಯಾವಪ್ಪ ಅಂದ್ರೆ ಮೂಲಭೂತ ಸಾಕ್ಷರತೆ ಓದು ಮತ್ತು ಬರೆಯುವ ಆ ಸಾರ್ಥಕ ಡಿಜಿಟಲ್ ಸಾಕ್ಷರತೆ ಅಂದರೆ ಕಂಪ್ಯೂರ್ ಮತ್ತು ಇಂಟರ್ನೆಟ್ ಬಳಸಿ ಜ್ಞಾನ ಸೊ ಕಂಪ್ಯೂಟರ್ ಅವನ್ನೆಲ್ಲಾ ಬಳಸಿ ಸ್ವಲ್ಪ ಡೆವಲಪ್ ಆಗೋದು ಅಂಡ್ ಆಲ್ಸೋ ಹಣಕಾಸು ಸಾಕ್ಷಣ ಹನಾದ ನಿರ್ವಾಹ ಮತ್ತು ಬ್ಯಾಂಕಿಂಗ್ ಜ್ಞಾನವನ್ನು ಸಹಿತ ನಾವು ಸಾಕ್ಷರತೆಯಾಗಿ ಕಲ್ತಿರಬೇಕು ಆರೋಗ್ಯ ಸರ ಆರೋಗ್ಯ ಸಂಬಂಧಿತ ಮತ್ತು ಮಾಹಿತಿ ರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ನಮ್ಮಲ್ಲಿ ಬೆಳವಣಿಗೆ ಆಗಿರಬೇಕು ಸೊ ಇದಾದ ಶಿಕ್ಷಣ ಮತ್ತು ಸಾಕ್ಷರತೆಯ ನಡುವಿನ ವ್ಯತ್ಯಾಸಗಳು ಶ್ರ ಶಿಕ್ಷಣ ಬಂದ್ರೆ ವಿಶಾಲವಾದ ಪರಿಕಲ್ಪನೆಗಳು ಶಿಕ್ಷಣದ ಒಂದು ಭಾಗ ಸಾಕ್ಷರತೆ
ಹ ಕೆ ಓಕೆ ಆಯ್ತು ಧನ್ಯವಾದ ಪದಕ್ಕಳು
ತ್ಯ್ಯಾಂಕ್ ಯು ಧನ್ಯವಾದಗಳು ನಿಮಗೂ ಅ